ಹಲೋ
ಹಲೋ
ಹಾ ಹಲೋ ತಗೊಂಡ್ ಬರ್ತಾ ಇದಯಾ ರಾಮ್ ಹಾ ಆರಾಮ್ ನೋಡಪ್ಪಾ ನೀ ಏನ್ ಮಾಡ್ತಾ ಇದ್ದೀಯ
ಇಲ್ಲೇ ಹೂಾಗಿದ್ದ ಸುಮ ನೀವೇನ್ ಮಾಡ್ತಾ ಇದ್ದೀರಾ ಊರ ಸುಮ್ ಕುಂತತಿದ್ದೆ ಅಲ್ಲ ಮನ ಒಳಗ ಹಾ ಹಾ ಯಾರ್ಯಾರು ಫ್ರೆಂಡ್ ಜ್ಯೋತನಾ
ನ ಫ್ರೆಂಡ ಎಲ್ಲ ಹ್ಮ್ ನೀ ಏನ್ ಮಾಡ್ತಾ ಇದಯ ಏನ್ ಮಾಡೋಪಾ
ನಾನು ಸುಮ್ಮ್ ಇಲ್ಲೇ ಮಲ್ಕೊಂಡಿದ್ದೀನಿ ಹ ಹ್ಮ್ ಮತ್ತೇನ್ ಆರಾಮಲ್ಲ
ಹೌದ ಮಲ್ಗ
ಹೌದು ಹೌದು ಮೆಡಿಕಲ್ ಹೆಂಗ್ ನ್ದಿದೆ
ಮಾಡ್ತಾ ಇದ್ದೇವೆ
ಟವರ್ ಬರ್ತಾ ಇದ್ಯಾ
ನೀಏನ್ ಮಾಡ
ಹಲೋ
ಇ ಬರ್
ಸುಮ್ಮ್ ಅಲ್ಕೊಂಡಿದೆಲ್ಲಿ ಹೌದಾ ಇಲ್ಲೇ ಹೊರಗೆೇ ಇದ್ದೇನಾ ಇಲ್ಲ ಇಲ್ಲೇ ಹೊರಗೆ ಇದ್ದೆ ಹಾ ಹ ಊಟಾ
ಮತ್ತೆ ನಡೆದಿದ್ದ ಎಲ್ಲ ಸಮಾಚಾರ ಊಟ ಏನ ಇಲ್ಲ ನಿಂದು
ನಮ್ದು ಏನ ಮಾಡ್ಬೇಕು ಏನ ಮಾಡಿಲ್ಲಾ ಸುಮ್ಮನೆ ಎಲ್ಲೇ ಮಲ್ಕೊಂಡಿದ್ದೆ ಮನೊಳಗ ಹ್ಮ್ ಮತ್ತೇನ್ ಹಾಸ್ಪಿಟಲ್ ಹಾಸ್ಪಿಟಲ್ ಹೋಗ ಹಾ ಹೋಗಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದಿರಿವತ್ತ
ಹಾ ಹೋಗಿದ್ದೆ ಹಾಸ್ಪಿಟಲ್ ಹೋಗಿದ್ದ ಈಗ್ ಜಸ್ಟ್ ಬಂದೇನ
ಹ ಹಾ ಹಾ ಇವತ್ತ ಏನೇನ್ ವರ್ಕ್ ಮಾಡಿದ್ದೀರಿ
ಬ ಏನಲ್ ನೋಡ ಒಂದ್ ಕಟೋಟರ್ ಹಾಕಿದ್ದ ಐತಿ ಒಂದ್ ಕಟೋಟರ್ ಹಾಕಿನಿ ಕೆನಾಲ ಒಂದ ಇಪ್ಪತ್ ಕೆನಾಲ್ ಹಾಕಿನಿ. ಒಂದ್ ಐ ಒಂದ್ ಐವತ್ತು ಇಂಜೆಕ್ಷನ್ ಮಾಡೀನಿ. ಹ್ಮ್ ಮತ್ತ ಸಲಾಯನ್ ಅದು ಇದು. ಹಾ ಪೇಮೆಂಟ್ ಕೊಡ್ತಾರ ಒಂದ್ ಮೂವತ್ ಸಾವಿರ ರೂಪಾಯಿ. ಹಾ ಒಂದ್ ಮೂವತ್ ಸಾವಿರ ರೂಪಾಯಿ ಕೊಡ್ತಾರ.
ಹ್ಮ್ ಏನು ಗೋರ್ಮೆಂಟಾ ಏನ ಪ್ರೈವೇಟಾ.
ಕಾಂಟ್ರಾಕ್ಟ್ ಬೇಸ್ ಮೇಲೆ ಆಗೈತೆ ನಂದು
ಹಾ ಹಾ ಹಾ ಅಂದ್ರೆ ಡ್ಯೂಟಿ ಎಷ್ಟ್ ಅವರ್ಸ್ ಇರುತ್ತೆ.
ಆರ್ ತಾಸ ಇರುತ್ತೆ ಮೂರ್ ಶಿಫ್ಟ್ ಇರುತ್ತೆ ಒಬ್ಬ್ರಿಗೆ ಆರತಾಸ ಮುಂಜಾಳೆ ಎಂಟವರೆ ನಿಂತ ಸಾಯಂಕಾಲ ಎರಡೂವರೆ ಇರ್ತಾರೆ ಮತ್ತೆ ಎರಡುವರೆನಿಂತ ಎಂಟೂವರೆತಾನ ಮತ್ತೆ ಎಂಟೂವರೆನಿಂತ ಮುಂಜಳೆ ಎಂಟವ ಅಣ್ಣ ನೈಟ್ ನೈಟ್ ಸೇಫ್ಟಿ ಇರುತ್ತದ.
ನೀವು ಶಿಫ್ಟ್ ಏನ್ ಮೂರು ತೋತೀರಾ, ಏನ್ ಒಂದೇ ತೋತೀರಾ, ಎರಡು ತೋತೀರಾ,
ಒಂದ್ ತೋತವಿ ನಾವು ಆರ್ ಗಂಟೆ ಮಾಡ್ಕೊಂಡ್ ಹೋಗ್ಬಿಡ್ತಾವಪ್ಪಾ ಈಗ ಡಬಲ್ ಮಾಡ್ರೆ ಮತ್ತ ಅರವತ್ ಸಾವಿರ ರೂಪಾಯಿ ಪೇಮೆಂಟ್ ಬೀಳುತ್ತೆ.
ಅಂದ್ರ ಡಬಲ್ ಅಂದ್ರ ಹ ಹೌದೌದು ಆಯ್ ಡಬಲ್ ಡ್ಯೂಟಿ ಆದ್ರೆ ಹೈರಾಣ ಆಗುತ್ತೆ ಅವ
ಹ್ಮ್ ಬಾಳ ಹೈರಾಣ ಆಗುತ್ತೆ ಸ್ವಲ್ಪ ಅಲ್ಲಾ ಹನ್ನೆರಡು ತಾಸ ಮಾಡ್ಬೇಕಲ್ಲ
ಹಾ ಹನ್ನೆರಡು ತಾಸ ಅಂದ್ರೆ ಈಗ ಮಾರ್ನಿಂಗ್ ಒಂದ್ ಟೈಮ್ ಆಯತ ಅಂದ್ರ ಈಗ ಮತ್ತೆ ಮುಂದಿನ ವಾರ ಮತ್ತೊಂದ್ ಟೈಮ್ ಇರ್ತೇನ ಮಧ್ಯಾಹ್ನ
ಇಲ್ಲ ಇಲ್ಲ ಹದಿನೈದು ಹದ್ ನೈದು ದಿನಕ್ಕೆ ಚೇಂಜ್ ಆಗ್ತದೆ
ಹದ್ ನೈದು ದಿನ ಚೇಂಜ್ ಆಗ್ತಾ
ಹಾ
ಹಾ ಹಾ ಏನ್ ಕಂಪ್ಲೀಟ್ ಮಾಡಿದೀರಾ
ನಾವು ನರ್ಸಿಂಗ್ ಕಂಪ್ಲೀಟ್ ಆಗಿದೆೇ ನಮ್ದು ನರ್ಸಿಂಗ್ ಕಂಪ್ಲೀಟ್ ಆಗಿದೆ ನಮ್ದು
ಎನ್ ಜೀ ಎನೆ ಮಾ ಎನ್ ಬಿಎಸಿಎ
ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿದೆ ನಮಗೆ
ಕಂಪ್ಲೀಟ್ ಆಗ್ಯದ ಅಂದ್ರೆ ನಾವು ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ನಮ್ದು ಜಿ ಎನ್ ಎಮ್ ಕಂಪ್ಲೀಟ್ ಆಗ್ಯದ. ಅಂದ್ರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ನಿಮ್ಮ ಹಾ
ಇಲ್ಲಿ ಮಾತಾಡಿದ್ರ ನಡತೈತೆ ದರ್ಶನಾಪುರ. ಚೀಫ್ ಮಿನಿಸ್ಟರ್ದಾರಲ್ಲದು
ಹೌದಾ ಅವರು ಅಂದ್ರ ಅಂದ್ರ ಅಮೌಂಟ್ ಗಿಮೌಂಟ್ ಎಂತ ತಗೋತಾರ
ಹಾ ಒಂದ್ ಲಕ್ಷ ಕೊಟ್ರ ಆತ್ ಮಾಡ್ಕೊಡ್ತಾರ ಹಂಗೇನಿಲ್ಲಾ
ಹೌದಾ ಅಂದ್ರೆ ನಿಮ್ಗ ಏನ್ ಯಾರ ಪರಿಚಯ ಇದ್ದಿರ್ಬೇಕ ಕಲ
ಹ ನಿಗೆ ಪಡಚ ಗುರ
ಹೌದಾ ಅಂದ್ರೆ ನಮಗ ಒಂದ್ ಸ್ವಲ್ಪ ಏನ್ ಇಲ್ಲ ನಾವು ನೋಡ ಹಾ ಅಂದ್ರೆ ನಾವು ಒಂದ್ ಸ್ವಲ್ಪ ಯಾವಾಗ್ರ ಫೋನ್ ಹತ್ತಿದೇವ ಅಂದ್ರೆ ಸ್ವಲ್ಪ ಕೇಳಂದ್ರೆ ಕೇಳ್ತೀರಾ
ಹಾ ಕೇಳಣಂತರ ನಿನ್ ಸಲಾಗಿ ಆ ಕೇಳಿಕ ಅಂದ್ರೆ ಮತ್ತಾರ್ ಸರಯ ಕೇಳ ಕೇಳು
ಹಾ ಗುರು ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಮ್ದು ಕಂಪ್ ಜಿ ಎನ್ ಎಮ್ ಕಂಪ್ಲೀಟ್ ಆಗ್ಯದ
ನಿ ಜಿ ಎನ್ ಎಂ ಕಂಪ್ಲೀಟ್ ಆಗಿದ್ದ ಇಲ್ಲಿ ಪ್ರಾವೇಟ್ ಮಾಡ್ತಾ ಇದ ಅನ್
ಹಾ ಪ್ರಾವೇಟ್ ಇಲ್ಲಿ ಜೇವರ್ಗಲ್ಲಿ ಮಾಡತಿದ್ದೆ
ಹಾ ಹಾ
ಹಾ ಜಿ ಇಲ್ಲಿ ಜೇವರ್ಗಿ ಸಂಜೀವಿನಿ ಹಾಸ್ಪಿಟಲ್ ಅಂತ ಪ್ರಾವೇಟ್ ಇದೆ
ಜವರಿಗೆ ಎಲ್ಲಿ ಮಾಡ್ತಾರೆ
ಹಾ ಎಂಟ ಸಾವಿರ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಪ್ರಾವೇಟ್ ಅಷ್ಟೇನು ಇದ ಇಲ್ಲ
ಪ್ರೈವೇಟ್ ಅಲ್ಲಿ ಅಲ್ಯೂ ಇಲ್ಲ
ಹಾ ಯಾಕಂದ್ರ ಈಗ ಬಾಳ ಮಂದ ಇದ್ದಾರೆ ವೆಕೆನ್ಸಿ
ಹೌದು ಹಾ ವೇಕೆನ ಜಾಸ್ತಿ ಇದ್ರ ಸಲ್ರಿ ಕಡಿಮೆ ಕೊಡ್ತಾರ ಅವರು ಮತ್ ಎಕ್ಸ್ಪೀರಿಯನ್ಸ್ ಎಷ್ಟ್ರ ಇರ್ಲಿ ಸ್ಯಾಲ್ರಿ ಕಡಿಮೆ ಕೊಡ್ತಾರ ಅದೇ ಗೌರ್ಮೆಂಟ್ ನಲ್ಲಿ ಹೆಂಗಿರತ್ತ ಅಂದ್ರೆ ಕಾಂಟಾಕ್ಟ್ ಬೇಸ್ ಆಮೇಲೆ ಆಗಿರ್ತೈಐತಲ್ಲ ಸ್ಟೂಡೆಂಟ್ ಇರ್ತಾರೆ ಅಷ್ಟ ಮಂದ ಬಂದ್ರುನು ಅಷ್ಟೇ
ಹಾ ಹಾ ಪ್ರಾಕ್ಟೀಸ್ ಅಂತ ಹೇಳಿ ಅವರು ಕಾಲೇಜ್ ಕಡೆದ ಹಾಕ್ತಿರ್ಬಹದು ಅ ಅಂದ್ರೆ ನಿಮ್ಗ ಜಾಸ್ತಿ ವರ್ಗ್ ಬೀಳೋದಿಲ್ಲ ಅಲ್ಲಿ
ನಂಬೂ ಅರಕ ಬಿಳಲ್ಲಪ್ಪ ಸುಮ್ಮ ಕುರ್ಚಿ ಮೇಲೆ ಕುಂದರುದು ಸ್ಟೂಡೆಂಟ್ ಗಳು ಬಂದಿರ್ತಾರಲ್ಲಾ ಅವ್ರರಿಗೆ ಹಚ್ಕೊಂಡು ಕುಂತ ಬಿಿಡೋದು ಅವರು ಕಾಯ ಜಾಸ್ತಿ ಇರ್ತ ಕಲಿಬೇಕು ಅದು ಇದು ಅಂತ ಹ್ಮ್ ಅವರು ನಮ್ಗ ಏನ್ ಮಾಡ್ತಾರ ಕುಂದ್ರಸರ್ ಕುಂದಿರ್ತರ್ ಅಂತಕಿ ಅವ್ರೇ ಕುಿರ್ತ ಕುಂದಿರ್ತರ್ ನಮ್ಗೆ
ಹೌದೌದು ಯಾಕಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಅಂದ್ರ ಮಾಡ ಮಾಡ ಕೆಲಸ ಮಾಡೋದು ಅವ್ರರಿಗೆ ಸ್ವಲ್ಪ ಹಂಬಲ್ ಇರುತ್ತೆ ಜಾಸ್ತಿ ಅದ್ರ ಹಾ ಅದ್ರ ಸಲುವಾಗಿ ಅವರು ಕಲಿಬೇಕಂತ ಮುಂದೆ ಮತ್ತತ್ ಅವ್ರು ಕಂಪ್ಲೀಟ್ ಆದ್ಮೇಾಗ ಏನ್ರ ಒಂದು ಎಕ್ಸ್ಪೀರಿಯನ್ಸ್ ಬೇಕಲ್ಲ
ಹ್ಮ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗತದೆ ಬಿಡು
ಹಾ ಏನು ಬೇರೆ ಕಡೆ ಇದ್ದೀರಾ ಏನು ಬ್ಯುಸಿ ಇದ್ದೀರಾ
ಏನಿಲ್ಲ ಆರಾಮ್ಸ ಸರಿ ಹಾಗೆ ಡ್ಯೂಟಿ ಮಾಡ್ಕೊಂಡು ಈಗ ಜಸ್ಟ್ ಬಂದಿದ್ದೀನಿ
ಹೌದಾ ಏನು ಚಾಗೆ ಕುಡ್ದಿರಾ
ಹಾ ಟೀ ಆಯ್ತು ಟೀ ಹಾಕ್ರೆ ಮೊರಮಲ್ಲ ಮೂರ್ ಒಂದ್ ಸಲ ಹೊರಗ ಬಂದಿದ್ದೆ ಸುಮ್ಮ್ನೆ ನೋಡ್ಬೇಕಂತ
ಹಾ ಹಾ ಹಾ ಹೌದು ಈಗ ನಿ ಆ ದೇವರು ಕುಂತಿದ್ದಾನ ನಿಮ್ಮೂಊರಲ್ಲಿ
ಅ
ಅಂದ್ರೆ ಹ ಹಾ ಹಾ ಕುಂತು
ಹಾ ಎರ ದಿನ ಆಯ್ತು ಅದೇ ಬೇರೆ ಊರ್ನಂತ ಜಾಸ್ತಿ ಫ್ರೆಂಡ್ಸ್ ಅವರು ಇವ್ರು ಬಂದಿದ ಇದಾರೆ
ಹೌದೌದು
ಅ್ರ ಜೊತ ಅಲ್ಲೇ ಮಾತಾಡ್ಕೋದು ಗೊತ್ತಿದ್ದೇವೆ ಸುಮ್ಮನೆ
ಅಂದ್ರೆ ಟೈಮ್ ಪಾಸ್ ಯಾಕಂದ್ರೆ ಇಷ್ಟ ದಿನ ಇಷ್ಟು ಸಲ ಡ್ಯೂಟಿ ಮಾಡಿ ಸ್ವಲ್ಪ ಇದು ಆಗಿತ್ತಲ್ಲ ಆದದ್ರ ಸಲುವಾಗಿ ಒಂದು ಸ್ವಲ್ಪ ಟೈಮ್ ಪಾಸಿಗೆ ಕೂತಿದ್ರೆ ಅಂದಂಗಾಯ್ತು
ಹೌದಾ
ಆ ಹಾ
ನಿಮ್ ಫೀಸ್ ಎಷ್ಟ ಇತ್ತು ಕಾಲೇಜ್ದು ಮತ್ತೇನಿಲ್ಲ ನಿಮ್ ಕಾಲೇಜ್ ಫೀಸ್ ಎಷ್ಟಿತ್ತು
ನಂಬುದು ನಂಬುದು ಅರವತ್ ಅರವತ್ ಸಾವಿರ
ಅರವತ್ ಸಾವಿರ ಒಂದ್ ವರ್ಷಗೆ ಅರವತ್ ಸಾವಿರ ಎಷ್ಟು ವರ್ಷ ಇರ್ತದೆ ಜಿ ಎನ್ ಎಮ್
ಮೂರು ವರ್ಷ
ಮೂರು ವರುಷ
ಹಾ ಮೂರು ವರ್ಷ ಇರುತ್ತೆ
ಹದ್ನೆಂಟ ಒಂದ್ ಲಕ್ಷ ಎಂಬತ್ ಸಾವಿರ ನಮ್ದು ನಾಲ್ಕು ವರ್ಷ ಇರುತ್ತದೆ
ಅಂದ್ರೆ ಗೋರ್ಮೆಂಟ್ ಸಿಕ್ಕ ಸೀಟ್ ಸಿಕ್ಕಿತ್ತಾ ಏನ ಪ್ರೈವೇಟ್ ಗೋರ್ಮೆಂಟ್ ಅಂದ್ರೆ ಅದಕ್ಕೂನು ಫೀಸ್ ಇದ್ದಿರ್ಬೇಕಲ್ಲ
ಹ ಅಷ್ಟೇ ಒಂದ್ ಐದು
ಹ ಹಾ ಹಾ ಅಂದ್ರೆ ಎಕ್ಸಂ ಪಿ ಎಲ್ಲ ಅವ್ರ ಕಡೆನಾ
ಎಲ್ಲ ಅವ್ರ ಕಡೆನೆ ಜಾಸ್ತಿ ಅಂದ್ರೆ ಒಂದ ಪರ್ ಇಯರ್ ಒಂದ ಹತ್ ಸಾವಿರ ರೂಪಾಯಿ ಬರ್ತೈತಿ ಅಷ್ಟೆ ಹ
ಹ ಹಾ ಏನ ಹಾಸ್ಟೆಲ್ ಏನ ಇತ್ತ ಅಥವಾ ಏ ನ
ನಮ್ದು ಗೌರ್ಮೆಂಟ್ ಹಾಸ್ಟೆಲ್ನು ಆಗೈತೆ ರೆಕಮೆಂಡ್ ಮೇಲೆ ಮಾಡ್ಕೊಂಡೆನ ಗೌರ್ಮೆಂಟ್ ಹಾಸ್ಟೆಲ್ ಹ್ಮ್
ಯಾವ್ದ ಹಾಸ್ಪಿಟಲ್ ಇ ಯಾವ್ದ ಹಾಸ್ಟೆಲ್
ಪಿ ಜಿ ಅಚ್ಚಾ ಹಾಸ್ಪಿಟಲ್
ಹಾ ಹಾ ಹಾ ಹಾಸ್ಟೆಲ್ ಯಾವದು ಮೈನಾರಿಟಿನ ಅಥವಾ
ಏ ಮೈನಾರಿಟಿ ಹಾಸ್ಟೆಲ್ ನಮ್ದು ಮೈನಾರಿಟಿ ಆ ಊಟ ಎಲ್ಲ ಎಲ್ಲಾ ಸರಿಯಾಗಯ್ತಪ್ಪ ಹಂಗೇನಿಲ್ಲ
ಮಾರ್ನಿಂಗ್
ಹ ಮಾರ್ನಿಂಗ್ ನೋಡ ಎಲ್ಲಾ ವೆರೈಟಿ ವೆರೈಟಿ ಒಂದ್ ದಿನ ಉಪ್ಪಿಟ್ಟು ಒಂದ್ ದಿನ ಹಾ ಅವಲಕ್ಕಿ ಒಂದಿನ ಇಡ್ಲಿ
ಹ ಹಾ
ಒಂದಿನ ದೋಷೆ
ಅಂದ್ರ ಮ ಹಾ ಮಧ್ಯಾಹ್ನ ರೊಟ್ಟಿ ಚಪಾತಿ
ಮಧ್ಯಾಹ್ನ ಚಾ ರೊಟ್ಟಿ ಮಾಡ್ತಾರ ಪ್ರೋಟೀನ್ ಹೈ ಪ್ರೋಟೀ ಇಂದಿದ್ದು ಪಲ್ಯ ಮಾಡ್ತಾರ ಬ್ಯಾಳಿ ಅದು ಹಾ ಕಾಳು ಪಲ್ಯ ವೆರೈಟಿ ವೆರೈಟಿ ಮಾಡ್ತಾರ ಚೇಂಜ್ ಚೇಂಜ್ ಸಂಜೇಲಿ ಚಪಾತಿ
ಹಾ ಅಂದ್ರೆ ಸಂಜೆಕ ಊಟ ಎಷ್ಟು ಟೈಮ್ ಇದಿರ್ಬೇಕಲ್ಲ
ಆ ನಮ್ ಹಾಸ್ಟೆಲ್ ಅಂದ್ರೆ ಸ್ವಲ್ಪ ಚೇಂಜ್ ಐತಿ ಎಲ್ಲಗಿಂತ ಡಿಫ್ರೆಂಟ್ ಹಾಸ್ಟೆಲ್ ನಮ್ದು ಮೈನಾರಿಟಿ ಹಾಸ್ಟೆಲ್
ಹೌದಾ ಅಂದ್ರೆ ಫೆಸಿಲಿಟಿ ಜಾಸ್ತಿ ಇರ್ಬೋದು ಮೈನಾರಿಟಿ ಹಾಸ್ಟೆಲ್ ಅಂದ್ರೆ ಹ ಹಾ
ಜಾಸ್ತಿ ಐತಿ ಅಲ್ಲಿ ಹುಡುಗೂರಲ್ಲ ಬಾಳ ಒಳ್ಳೆ
ಹೌದಾ ಅಂದ್ರೆ ಅವರು ಅಡಗೆಯವರು ಸರಿಯಾಗಿ ಮಾಡ್ತಿರ್ಬೋದಲ್ಲ ಅಲ್ಲಿ
ಹಾ ಅಡ್ಗಿ ಯವ್ರು ಸರಿಯಾಗಿ ಮಾಡ್ತಾರ ಮಾಡ್ಲಿಕ್ಕಂದ್ರೆ ಕ್ಯಾನ್ಸಲ್ ಮಾಡ್ತಾರ ಅವರು ಅದೊಂದ ಪ್ಲಸ್ ಪಾಯಿಂಟ್ ಇದೆ ಕ್ಯಾನ್ಸಲ್ ಮಾಡಕಿ ರೀ ಮಾಡ್ಲಕ್ ಹಚ್ತಾರ ಅವ್ರು
ಅಂದ್ರೆ ಅವ್ರು ಯಾಕಂದ್ರ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಸರಿಯಾಗಿ ಮಾಡ್ತಿರ್ಬೋದಲ್ಲ
ಹಾ ಅದ್ರ ಸಲಾಗಿ ಸರಿಯಾಗಿ ಮಾಡ್ತಾರೆ ಅವ್ರು ಅನ್ಲಿಮಿಟೆಡ್ ಊಟ ಎಲ್ಲಾ
ಹ್ಮ ಅನ್ಲಿಮಿಟೆಡ್ ಇರ್ತದ ಎಷ್ಟು ತಿನ್ರಿ ಎಷ್ಟೇ ಬಿಡ್ರಿ ನೀವು
ನಾನ ಮತ್ತೆ ಇದು ಎಂಗ್ ಮತ್ತೆ, ಚಿಕನ್ ಅದು ಕೊಡ್ತಿರ್ಬೋದಲ್ಲ.
ರದಲ್ಲಿ ಮೂರ್ ಸಾರತಿ ತತ್ತಿ ಇರುತ್ತದೆ.
ಹಾ, ಹಾ
ಹಾ ಚಿಕನ್ ಅ ಎರಡ ವಾರಕ್ಕ ಒಂದ್ಸರ್ತಿ. ಮಟನ್ ತಿಂಗಳಿಗೆ ಒಂದ್ ಸರ್ತಿ. ಹದನೈದ ಡಿನ್ಕಮ್ಮ ಸರ್ತಿ ಚಿಕನ್. ತಿಂಗಳಿಗೆ ಒಂದ್ ಸರ್ತಿ ಮಟನ್.
ಹೌದ ದೋಸ್, ಇಡ್ಲಿ, ಅದನ್ನು ಕೊಡ್ತಿರ್ಬೋದಲ್ಲ. ಇಲ್ಲಿ ಸಂದಕೊಮ್ಮೆ.
ಹಾ ಎಲ್ಲಾ ಕೊಡ್ತಿದ್ದೆ ಹಂಗೇನಿಲ್ಲ.
ನಮ್ಮ ಬಲ್ಲಿ ನಮ್ದು ಹಾಸ್ಟೆಲ್ ಇತ್ತು. ಬೈ, ನಂಬದು ಇಲ್ಲಿ, ಮ ಹಾಸ್ಟಲ್.
ಹೌದಾ, ನಿಮ್ಮ ಹಾಸ್ಟೆಲ್ ಅಲ್ಲಿ ಇರ್ಲಿ ಬಿಡ್ಡಪ್ಪ ನನ್ ಫೋನ್ ಬರ್ತಾ ಇದೆ. ಅರ್ಜೆಂಟ್ ಸ್ವಲ್ಪ ಕಾಲ್ ಬರ್ತಾ ತ ಇದೆ. ಏನ್ ಎಮರ್ಜೆನ್ಸಿ ಯಾರ್ದೇ ಇದ್ದೀರರ್ಬೇಕು ನಾ ಆಮೇಲೆ ಅಸ್ತನೀ ನಿನಗ. ಸರಿ, ಸರಿ, ಸರಿ ಓಕೆ, ಓಕೆ